ಎಲ್ಲಿ. ಯಾಕ. ಹಾ ಹಾ ಹಾ ಹೌದಾ.
ಮಾತಾಡ ಬೇಕ
ಹಾ ಹೇಳಾ. ಹೊರಗ ಬಂದಿ ಏನು.
ಹಲೋ.
ಹಲೋ ಹಾ.
ಮಾತಾಡಲೇ.
ಹೊರಗ ಬಂದ್ಯ್ ಏನೋ.
ಹೂ
ಎಲ್ಲಿ ಬಂದಿ ಸರಿ ಗುಡಿ ಹತ್ತಿರ.
ಈ ಕಡೆ ದೂರ್ ಬದಿ
ಯಾಕೆ ಬಲೆಟ್ ಹೋಗಿದಿ ದೂರ ಮನಿ ಬಿಟ್ಟ ಹೋಗಲಾರದಾವ್ ನೀನ್.
ಮನೆ ಬಿಟ್ಟು ಹೋಗ ಹೊರಗನ ಅಲ್ಲಿ ಮೇರೆದಾಗ
ಹೆಂಗ ನೀನ್ ಬಿಜಾಪುರ್ದಾಗ್ಕೊಂಡುಸ ನೆಟ್ವರ್ಕ್ ಬರಲ್ಲ ಅಂದ್ರ ಹೆಂಗ ಹೆಂಗ ಹೇಳಿ ಯಾರ್ ನಂಬಾರ ಹೇಳು ನಾ
ಹಗಾ ನಂಬತಾರ್ ಅಂದೆ ನಂಬಲ್ಲ ಅಂದೆ.
ಸ್ವಲ್ಪ ಯಾರ ನಂಬಲ್ಲಿ ಯಾರ ಅಂತಾರ ಹೇಳ ನಾವನ್ ತಿರುಗಾಡಿ ಬಂದಿವಿ ಅಲ್ಲೇ ಬಿಜಾಪುರದಾಗ.
ಹೆ ಬೈ ಹಾ ಒಲ್ಯ. ಅಲ್ಲ ವಾಯಸ್ ಕ್ಲಿಯರ್ ಕೇಳಳ್ತ ಬಿಜಾಪುರ್ ತ ಈ ಕಡೆ ನಮ್ಮ ಮೇರೆ ಕಡೆ ನೀವು ಬಂದ ಹೋಗಿದ್ನ ಅಲ್ದ್ನ ಕೆಳ್ಸಲದ.
ಕೇಳಸಲ ಆಗ್ಯಾದ ಮತ್ತೆ ನ ಅಲ್ಲಿ ಇದಿದ್ದಾಗ.
ಮತ್ತ ಅದೇ ಹೇಳಕೋತ್ ನೀನೇನು ಬಿಜಾಪುದಾಗ ಇರ್ಲ್ಲ ಅಂದಲ್ಲ ಅದ ಹೇಳೆ. ಸ್ವಲ್ಪ ಆದ್ರಾಗ್ಯ್ ಹ ಹಾ ಹಾ.
ಆದ್ರ ನೀವು ನಮ್ಗೆ ಹೇಳ್ತಿರಲ್ಲ ಸ್ವಲ್ಪ ನಂಬಕ್ ಆಗ್ಲಿಲ್ಲ.
ಆಯ್ತು ಬಿಡ್ರಿ ಒಳ್ಳೆ ಮತ್ತೇನ್ ಸಮಾಚಾರ.
ಆಗ್ಯಾದ್ರಿ ಊಟ.
ಹಾಗೇ ನೋಡ್ಪಾ ನಿಮ್ದ.
ನಮ್ದಗ ಏನು ಏನ್ ಬೀಜ ಆಗಿದೆ ತುಂಬಾ ಕಾಸ್ಲಿ ಆಗ್ಬಿಟ್ಟಿದೆ ಇಡೆ ಹೋಗೋಣ ಮಸ್ಯ ಇಲ್ಲ ಇಲ್ಲಿ ಆದ್ರೆ ಕಾಶ್ಲಿ ಇದ್ದ ಬಿಡು ಈಗ ತುಂಬಾ ಕಾಶ್ಲಿ ಆಗಿದೆ ಆ ಕಡೆ ಹೋಗಣ.
ಹಾ ಮತ್ತ. ಇದನ್ನೇ ಹೇಳ
ಹೂ ಮತ್ತೊಂದ್ರೆ ಏನ್ ಹೇಬೇಕು. ಕೇಳಸುದು ರಾತ್ರಿಯಾಗ ಹಚ್ಚಿ ಕೇಳ ನಿಂಗೆ ಕೇಳಿಗೆ ಸ್ನಾತಿನಿ ಅಂತೆ
ರಾತ್ರಿಗಿ ಹಾಕ್ತೀನಿ ಒಂಬತೂ ಹಗ್ಯ್ಡ ಒಂಬತ್ತ ಕ ಮಾಡ್ಲಾ
ಏ ಹಚ್ಬೇಕು ಅದ್ರಾಗ ಏನಾದ ಈ ಸಮಯ ಬಂದಂಗ ಹೋಗ್ಬೇಕಾಗ್ತದ.
ಸಮಯ ಬಂದಂಗ ನೀನೂ ಎಂಟಕ್ ನಾನ್ ಮನೆಗ್ ದ್ನಿ ಅದಕ್ ಹದ್ತನಿಂತೆ ಎಲ್ಲ ಅದ.
ಏ ನೀನ ನಾನನ್ ಒಂಬತ್ತಕ್ಕೆ ಹಚ್ಚ ಅಂತ ಹೇಳಿ ನಿನಗ ಹಂಗೆ ನಾನೇನು ಹನ್ನೊಂದು ಹನ್ನೆರಡು ತನೊಂದು ಮಾತಾಡಿ.
ಅದಾರ್ ಏನ ಮಾಮ ಸ್ಟೋರಿಗೆ ಸ್ಟೋರಿ ಅದ ಆಗಬಿಟ್ಟಿದೆ ಏನ ಬರದಾಕಬಿಟ್ಟಿದಏನ. ಬರ್ದಲ್ಲ ಬರ್ದದ ಆಕ್ಬಿಟ್ಟಿನಿ.
ಅದ ಹೇಳ್ ಅದನ್ನ ಹೇಳ್ರ ನ ಮಿನಿಂಗ ಹೇಳಿದ್ ಹೋಗ್ಲಿ ಅದು ಏನ ಆಯತು ಹೋಗ್ಲಿ ಏನೇನ್ ಆ
ಅಲ್ಲ ನಿಂದ್ ಹೇಳಪ್ಪಾ ಅದು ಸ್ಟೋರಿ ತಗೊಂಡು ಹೆಂಗ ಮಾಡತ ಹಂಗೆ ಹಾಕ್ತಿರ್ತವಿ.
ಹೇಳ್ರೋ ನಮ್ಮ ಸ್ವಲ್ಪ ಇಂಗ್ಲೀಷ್ ಬರಲ್ಲ ಅದರ ಬೇರೆ.
ಆಯ್ತ ಆ ಆಮೇಲೆ ಸಿಕ್ಕಾಗಿ ಹೇಳತಿನಿ ಎಲ್ಲ ಮಾತಾಡ್ಬಾರೋ ಅಂತ ವಿಷಯಗಳು.
ಜಸ್ಟ್ ಆದ್ರ ಮಿನಿಂಗ್ಗಳ ಹೇಳಪ್ಪ ಬೇಡ ಆದ್ರ ಬಿಟ್ಟರು ಆದದ್ರು.
ಅದೇ ರೀ ಮಾಮ್ ಅದ್ರ ಮೀನಿಂಗು ಬಹಳಷ್ಟು ಡೆತ್ ಅದ ಅದ ಇ ಹೇಳಿದ್ರ ಅರ್ಥ
ಡೆತ್ ಶಾರ್ಟ್ ಟೆನ್ ಸೀಟ್ದಾಗ ಹೇಳು.
ಶಾಟದಾಗ ಬೇಡ ಅಷ್ಟೇ ನಂಬಿಕೆ ಕಳ್ಕಬೇಡ ಅಂತ ಅಷ್ಟೆ ಮತ್ತೇನಿಲ್ಲ. ಶಾಟದಾಗ.
ಮುಗಿತು ಮುಗೀತು ಅಂದೆ.
ಹಾ ಶಾಟ್ ನಿಂದು ಹೇಳು ಈಗ ಹಾ ಎಷ್ಟು ಸಾರಿ ಮಾಡಿನಿ ಫೋನ್ ಆಯ್ತು ರಿಂಗ್ ಆಗ್ತದ ಎತ್ತಾಗಗ್ತಾ ಇಲ್ಲ.
ಸ್ಪೀಕರ್ ಬಂತಿಲ್ಲ ಆಟೋಮೇಟಕ್.
ಅ ಸ್ಪೀಕರ್ ಬಂತ? ಅಲ್ಲ ರಿಂಗ್ ಆಗ್ತದೆ ಎತ್ಲಲ್ಲ.
ಹೆಂಗ ವಾಲ್ಯುಂ ಕಡಿಮೆ ಇಡದ್ ಬಟನ್ದಾಗೆ ಮತ್ತ ಅದಲಿ ಅದ.
ಹಾ ಬಟನ್ದಾಗ ಬಟನ್ದಾಗ.
ಹ್ಮ್
ಆಯ್ತ್ ಬಿಡಪ್ಪ ಮತ್ತೆ ಹಚ್ಚಿನಿ ಮತ್ತೆ ಯಾವನ ಜೊತೆ ಮಾತಾಡ್ಲಕತ್ತಿದಿ. ಆಯ್ತು ರಿಟರ್ನ್ ಮಾಡ್ತೀಯಾ ಅಂತ ನಾನ್ ಅಂತೀನಿ.
ರಿಚಾರ್ಜ್ ಇಲ್ವೇ ಈಗ ಪೋರ್ಟ್ ಮಾಡ್ಸಕ ಒಂಟಿನ್ ನೋಡು.
ಯಾವ ನನ್ನ ಮಗನಿಗೆ ಹೇಳಿದ ರೀಚಾರ್ಜ್ ಇಲ್ಲ ಮತ್ತೆ ಈಗ ಹೆಂಗ ಮಾಡಿದಿ?
ಹ ಇದ್ರಾಗ ಮತ್ತ ಇದ್ರಾಗ ಮಾಡುದು ಮತ್ತೆ ಪೋರ್ಟ್ ಮಾಡಿಸ್ಕೆಂಡ್ ಬಂದ್ ಸಿಮ್ನಗ್ಲಾಸಿ ಮಾಡ್ಸಿದೆ ಟಾಟ ಮಾಡ್ಕೊಂಡ್ ಮಗನೆ.
ಅಂದ್ರೆ ಹಗಳೇ ನೀ ನಾರ್ಮಲ್ ಕಾಲ್ ಮಾಡಿದಿಲ್ಲ ಅವಾಗ ಹೆಂಗ್ ಮಾಡಿದ್ದಿ?
ಹಾ ಇನ್ನೇದ್ ಮಾಡಕ್ ಗೊತ್ತಲ್ಲಪ್ಪ ಅದಕ್ಕೆ ರಿಚಾರ್ಜ ಹಾಕೊಂಡಿನಿ ನೀ ವಟ್ಟು ಬಿಸಿ ಬಿಸಿ ಅಂದೆಲಾ. ಆಕಂಡ್ ಹೊರಗ್ ಬಂದೇ ಮಾಡಿದ್ದೆ ನಿನಗೆ.
ಸರಿಪಾ ಆಗಳೆ ನೀನು ನನ್ಗೆ ನಾರ್ಮಲ್ ಕಾಲ್ ಮಾಡಿದ್ದಿಲ್ಲ?
ಹಲೋ ಈಗ್ ಏ ನಮ್ಮ ಫೋನಾಗ ಸ್ವಲ್ಪ ಅಂತ
ಏನ ಆಗ್ತದೆ ಸ್ವಲ್ಪ ಫೋನ್ ತಗೋರ ನಿನ್ ಏನ್ ಕಡಿಮೆ ಆಗದ ರಗಡ್ ಆಸ್ತಿನೆ ಗಳಿಸ್ಕೆಂದ್ ಕುಂತಿಅಲ
ಇಲ್ಲ ಮಾಮ ಇರ್ಲ್ಲಿ ಪಗ ಮಾ ದೀಪಾವಳಿಗೆ ಇನ್ನ ಎಲ್ಲಾಚ. ಮುಗದಿತ್ತ ನೀನ್ ಆಗಳ ಅಲ್ ಮಾಡ ಇಟ್ಟಗೆ ಹಾಕೊಂಡೆ ಹಾಕೊಂಡ ನೀ ಹೊರಗೆ ಬಂದೆ. ಹ
ಮತ್ತ್ ರಿಚಾರ್ಜ್ ಮಾಡಸ್ಕೊಂಡೇನ?
ಹ್ಮು
ಅವ್ ಹೇಳನ್ ಹೇಳ್ಬೇಕ?
ಹೇಳಕ್ ಮೆಸೇಜ್ ಆಕಿದ್ರ ನಿನ್ ಮೆಸೇಜ್ಗೆ ಬರ್ಲಾ ನೀನೆಲ್ಲಾ.
ಓ ಮೆಸೇಜ್ ನೀ ಯಾವಾಗ ಮಾಡಿದ್ದ್ ನನ್ಗ?
ಮಾಡನ ಮೆಸೇಜ್ ಹೋಗಲ್ಲ ಅಲ್ಲಿ ನೆಟ್ವರ್ಕ್ ಮಾಡ ಅಂತ ಒಮ್ಮಲ್ಲಿ ಮೆಸೇಜ್ ಮಾಡ್ದೆ.
ಅಲ್ಲ ಮೆಸೇಜ್ ಅಗಳ ಮಧ್ಯಾನ್ದಾಗೆ ಮಾಡಿದೆ ಅದು ನಾನ್ ಕಾಲ್ ಮಾಡಿದಾಗ್.
ಹೊಗ್ಲಿ ಮತ್ತೇನ್ ಸಮಾಚಾರ?
ಏನಿಲ್ಪಾ ಹೇಳ್ಬೇಕ್ ಮತ್ ನೋಡ್ ಸ್ವಲ್ಪ ನಮನ್ ಕಣ್ಣಾಗೆ ಏನ್ ಒಂದೇಸರಿನೌಕ್ರಿ ತಗೊಂಡಿ.
ಅವನೌನ್.
ಅ ಓದ್ಲತಿಯಲ್ಲ ಕಾಲೆ ರಿಸೀವ್ ಮಾಡ್ಲಾರ್ದಷ್ಟು. ಹಂಗಸಕಲ್ಲ ಇರೋದನ್ನೇ ಹೇಳತೀನಿ.
ಹ್ಮ್ ಹ್ಮ್ ಎ ಅಣಸಾಡತಪ್ಪಾ ಇನ್ನಾ ಅಂಗಸ್ಯಾಡ್ ಮಾಮ ನಡಿತ್ತ್ ನಾಮಗ್ ಏನ್. ಇರೋದ್ ನ ಇರೋದಕ್ಕೆ ನೀನ್ ಹಂಗ ಅನ್ನೋದಕ್ಕೆ ಚಲೊ ಆಗ್ಯದ ಅಲ್ಲ ನಾವ. ನಾವ್ ಹಂಗ್ ಇ ರದಕ್ಕಾನೆ ನಿಂಗ್ ಚೊಲೋ ಆಗ್ಯಾದ್ ಅನ್ನಿಸಿಡಾಕ್ ಅಂತೀನಿ.
ಅಲ್ಲ ನಾನೇನ್ ಹೇಳತೇನಿ ಅಂದೆ. ಮುಂಜೆನ ಕ್ಲಾಸ್. ಕ್ಲಾಸಿಂದ ಬಂದು ಲೈಬ್ರರಿ, ಲೈಬ್ರರಿಯಿಂದ ರೂಮಿ ಹೋಗಿ ಮತ್ತೆ ರೆಕಾರ್ಡರ್ ಕ್ಲಾಸ್.
ರೆಕಾರ್ಡ್ ಆಡ ಯಾರ ರೆಕಾರ್ಡ್ ಆಡಿ ಯಪ್ಪೊ ರೆಕಾರ್ಡ್ ಆಡಲ್ಲೇ ಮೌನ ಅವಂದ್ ಹೇಳಿದಾನ ನಿಂಗೆ ರಡ್. ರೆಕಾರ್ಡಿಂಗ್ ಅಂದೆ
ಆಯ್ತ್ ಮತ್ ಅವ ಕೇಳಿದ್ರೆ ನೀನ್ ಎಲ್ಲೇ ಅವ ಕೇಳವಾಗ ನೀನ್ ಹಂಗೆ ಕೇಳ್ಬಿಡ್ತಿದೆ ಅಲ್ಲೇ.
ಹಂಗೆಂಗ್ ಕೇಳಕ್ ಬರ್ತಾ ಲೆ ಡಿಸ್ಟರ್ಬ್ ಆತದ್ ಅದು ಮಾಡ್ಬೋಣ ಅಂತ ನ ಡೈರೆಕ್ಟ್.
ಅವ ವವವ ಬಾಳ ವಜ್ ಐತ್ರಿ ಅವೇನು ಫೋನ್ ಕೊಡಲ್ಲಂದ ನ ಅವ್ನು
ಅ ಕ್ಲಾಸ್ ಕೇಳವ ನಮ್ಗ ನಮ್ಮ ಅವ್ವ ಏನ ಎಸ್ ಐ ಅವ್ರುದು ಡೀಟೇಲ್ಸ್ ಬೇಕಂದ ನಮ್ಮ ಮಕ್ಕಕ್ಕ
ಹಂಗಿಂಗಂದ ಸರಿ ಸರಿ ಚ
ಎಸ್ ಐ ಯರ್ ಡೀಟೇಲ್ಸ್ ಅವ ಅಣ್ಣ ನೀನ್ಗ್ ಬಂದ ಕಾಲ್ ಮಾಡಿ ಕಾಲ್ ಫೋನ್ ಕೊಡ್ತೀ ಅನ್ ಬೇಕು
ಹ ಸಣ್ಣ್ ಮಾಡ್ತಾರ ಅಂತ ಸಣ ಅಲ್ಲಿ ಒಳಗೆ ಹೋಗಿ ಅದ್ ಮಾಡಬೇಕಾಗತ
ಏನ್ ಒಳಗ ಹೋಗಿದೆ ಮಾಡಬೇಕು
ಈ ಅಸ್ತಳ ಈಗ ಅಸ್ತಳ ಈಗ ಈಗ ಈಗ ಹಸ್ನಂದಳ ಅದಕ್ಕೆ ಇರ್ಲಿ ನನ್ ಮಾತ ಸಂಜ ಕೊಡ್ತ ಆಯ್ತ್ ನಾನ್ ಕೊನೆಗೆ ಇ ಬರ್ತ ಅಷ್ಟ ಮಾತಾಡ್ತನಾನ ಅಂತ ಅಂದೆವನ
ಸಾಯಂಕಾಲ ಯೊಳಕ್ಕ ಬರ್ತೇನೆ ಅಂತಂದೆ ಆಯತು
ಏ ಏಳು ಗಂಟೆಗೆ ಹೋಗಿಲ್ಲ ಅಲ್ಲಿ ಏಳು ಗಂಟೆಗೆ ಹೋಗಿಲ್ಲ ನಿನ್ನೆ ಒಂದ ಇನ್ಸಿಡೆಂಟ್ ಆಯ್ತು
ಲ್ಲೇ ನನಗ್ ಇನ್ಸಿಡೆಂಟ್ ಹೇಳೇಳ್ಬೇಡ ಒಮ್ಮರೇನಾ
ಏ್ತನ್ ಟೈಮ ಟೈಮಿಂಗ್ಗಬೇಕಲ್ಲ ನನ್ಗೆ ಅಲ್ಲಿ ಇನ್ಸಿಂಟ್ ತಲೆ ಟಮ ಆಯ್ತ ಅಂದೆ ನಮ್ಮ ನಮ್ಮದ ಆಯ್ತು ನಮ್ಮದು ನಮ್ಮದು ಅಲ್ಲೇ ಊಟ ಮಾಡಕೊಂತೀವಿ ನಸನಾಗ ಡ್ರಿಂಕ್ಸ್ ಮಾಡ ನೋಡಿದಿಲ್ಲ ಬಂದಿದ್ವಿ ಇದ್ದೆ ಮಧ್ಯಾಹ್ನಕ್ಕೆ ಇದ್ದಿರ್ಲಿಲ್ಲ ಡ್ರಿಂಕ್ಸ್ ಮಾಡ್ತಾನ ಅವ ಅಕ್ಕನ ಅಲ್ಲಿ ಮಿಸ್ ಮಾಡ ಅಕ್ಕನ ಹಸ್ಬೆಂಡ್
ಹಾ
ಹೋದ್ರಾ ನಡತದ ನಮ್ ಮೇಲ
ಯಾಕೆ
ನಿನ್ನೆ ಆ ದಸ ದಸ್ಯನ ಊಟ ಮಾಡಕೂತಾನ ಆ ಕುಡ್ರಾನ ಕುಡ್ಗಸಿಂದ ಯ್ ಊಟ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಮತ್ತ ನಾವು ಎಜೋಗ್ರ ಟೈಮ್ ಹಂಗ ಅಂತ ಅಂತ ಏನ್ ರಾಕ್ಕ ಶಟ ಮಾಡ್ ಏನ್ ರಾಕ್ಕ ಕೊಟ್ಟ ಮಾಡ್ ಎಲ್ಲ ಮಾಡದ ಅಂತ ನಾವ ಒಂದ್ ಸಲಕ್ಕೆ ಎಲ್ಲಟ್ ನಿನ್ನೆ ಆಕೆಲ್ಲ ಕುಡದದ ಸ್ವಲ್ಪ ಅದ್ಮ ಮಾಡ್ರಿ ನೀವ ಹಂಗಿ ಹಿಂಗ ಅ
ದಶ ಬದನಣ
ಮತ್ತ ಆ
ದಸ್ಯ ಬಂಧನ ಬಿಜಾಪುರ್ ಕ
ಬೆಸೆ ಬಂದಣ ಮ ಬಂದನಾ ಮೊನ್ನೆ ಬಂದನ
ಎಷ್ಟ ದಿನ ಆಯ್ತಾವ ಇಲ್ಲಿದ್ನಲ
ಮುರುದಿನ ಆಯ್ತು
ಅವ್ನ್ ಫೋನ್ ತಗೋಬೇಕ್
ಅವನ ಫೋನ್ ಐಫೋನ್ ಆದ್ರೀ ಇದು ಸಪೋರ್ಟ್ ಮಾಡಲ್ಲ ಅಂತ ಅದೇ ಫೋನ್ ಆಗ ಲಾಗಿನ್ ಹೇಳಕ್ಕೆ ಕೇಳಿದೆ ಏನಮ್ ಇದೆಲ್ಲ ವಿತಟ್ ಸೆಕ್ಯೂರಿಟಿ ಅದಿದ ನನ್ ಐಫೋನ್ಸ್ ಕೊಡದಂತಲ್ಲ ಅಂತಂದು ಒಡದ ನೋಡ್ಲಿ ಕಾರ್ಯ ಅಂತ ಇಷ್ಟ್ ಒಡೆದ ನೋಡಿದೀವಿ ಬರ್ಲಿಲ್ಲ ಅಲ್ಲ ಆದ್ರ ತೋರ್ಲಿಲ್ಲ
ಮರಲ್ಲ ಬರಲ್ಲ ಹೌದು ಆಂಡ್ರಾಯಡ್ ಅಷ್ಟ ಸಪೋರ್ಟ್ ಮಾಡುತ್ತದ ಇದು
ಹಂಡ್ರೆಡ್ ಅವ ಸೆಕ್ಯೂರಿಟಿ ಇಲ್ಲ ಅಂತ ಯಾಕ ಅಂತ ಹೇಳ್ತ ನಾವ
ನಮಗಏನ್ ಬೇಕದ
ಹಾ
ಏ ರೋಲ್ ಬಿಡ ಮ ಮತ್ತೆ ಏನ್ ಕೆಲ್ಸ
ಕೆಲಸ ಕೆಲಸ ಏನಿಲ್ಲ ನಿಮ್ದೆ ಏನತ್ತುುಜೋರ ನಿಮಗ ಅವಳಿ ನೆಕ್ಸ್ಟ್ ಇಲ್ಲಿ ಎಲ್ ಬರೋದಕ್ಕ ಎ
ನೋಡಣ ನೋಡ ಮಲ್ತನ ಬದುಕಂಪಾ.
ಏನ್ ಬದ್ಕೋದು. ಒಬ್ಬ ಫ್ಯೂಚರ್ ಪೊಲಿಟಿಷಿನ್ ಆತ ನಾ ಈಗ ಅಡ್ವೊಕೇಟ್ ಆಗ್ತೀ ನಾವೇ ಇಲ್ಲಾ.
ಯಾವನಪ್ಪ ಪೊಲಿಟಿಷನ್.
ನಮನ್ನ ಪೊಲಿಟಷನ್ ಆತನ್ರಿ. ರಾಜಕೀಯಗ ಇ ಳ್ತಾನ ರಾಜಕಗಿ ಹ ಏನ್ ಅಂದಲ್ಲಲ. ಹ ನಿನ್ನೆ ಹಚ್ಚಿದ.
ಹ್ಮ.
ಹ ಅಷ್ಟೇ ಮಾತಾಡಿದ ಏನ ಮಾವಗ ಪಾರ್ಟಿ ಕೊಡ್ಸಿದಲ ಅಂತ. ಏನ ರಕ್ಕ ಇಲ್ಲಲೆ ನನ್ಗ ನೂರಪಾಯಿ ಇರಲ್ಲರ ನಿಂಗೆ ಇವ ರೇವಣ್ಣ ನೂರು ರೂಪಾಯಿ ಕಳಕ ಬಂದ ನೋಡ ನೂರ ರೂಪಾಯಿ ಕಿಲ್ಲರ ಇಲ್ಲಾರದಂಗ ಅಗ್ಯಾದ. ಒಂದ ದಿನ ಮಾಡ್ಸನಪ್ಪಾ ನಾನ ಅಂತ ಹೇಳಿದಂತವ.
ಹ್ಮ.
ಆಯ್ತ ಯಾವ ಮಾಡ್ತತಿ ಮತ್ತ ಅವ್ರ ಏನ ಮಾಡ್ರ ಅಂತಲ್ಲಿ ಏನ ಮಾಡಿದರಿ ಕೊಟ್ಟೆ ಎಲ್ಲ ಅದು ಅಂತಂದೆ. ಏನ ಏನ್ ಹೇಳಿಲ್ಲ ನಾನು ಅವರಿಗೆ ಅಂತ ಅಂದ.
ಹೌದಾ ಹಿಂದೆ ಗಣಮ ಹುಟ್ಟ ಬೇಕಂತೆ ಮಕ್ಕಳ ಹುಟ್ಟಿದ್ರೆ
ಹಾ
ಹಾ ಹಾ
ಹೇಳಿಲ್ಲ ಅಂದವ ನಾ ಏನ ಹೇಳಿಲ್ಲ ನಾನು ಇಲ್ಲಿ ರಜಿತನ ಅವರ ಅನ ಗತ್ತರ ನಾ ಇದ್ರಗನಿ ಅಲ್ಲಿ ಬಂದಿಳ್ಬೇಕಂತವ್ರಿಗೆ ಅಂತಂದ.
ಹ್ಮ.
ದೇನ ಫೋನ್ ಪೇ ಮಾಡ್ತನಿ ಹೋಗ ತಿನ್ರಿ ಅಂದಂದ ಅಂತಂದೆ.
ಹಾ
ಯ ಏನ ಹೇಳಿಲ್ಲ ನನ ಬಲ್ಲೆ ರೊಕ್ಕಾ ಇಲ್ಲಾ ಎಲ್ಲಿ ಹೇಳಂದ ಹೇಳೆ ನಾನ ಅಂತಂದ.
ಹ ಅಡ್ತ ಆಯ್ತ್ಲೇ ಹೋಗ್ರ ನೀವನ ಆಯ್ತ ಫೋನ ಪೇಫೆ ಮಾಡತೀನಿ ಅಂತ ಫೋನ್ ಹಚ್ಚರಿ ಅಂದ ಎಲ್ಲ ಮಾಡ್ಯದ ಎಂತವ ಹೇಳಿದನ ಒಪಗೊಟ್ಟ ತಾಕತಿಲ್ಲ ಅಂದ್ರೆ ಮತ್ತೆ ಯಾಕ ಹೇಳಬೇಕ. ಹಾ ಹಿಂಗ ಆಗಣ ಆಯ್ತು ಏ ನೀನ್ ಆಕಡೆ ನೀವ ಆ ಕಡೆ ನಾವ ಈ ಕಡೆ ಅನ್ಕೋತು. ಅವ ಅವರ ನೋಡಿದ್ರ ನಮ್ಮ ಮೇಲ ಹೊಯಿಕೋತಾವೆ. ಇದೆಲ್ಲಾ ಬೇಕಾಗಿತ್ತ ನಮ್ಗಂತ ಅವ್ರ ಅಂತರ.
ಹ್ಮ ಕೊಟ್ರೆ ಆ ನಿನ್ಸಗೆ ಎಲ್ಲರದ ಮಾಡಿ.
ಹ್ಮ ಇಲ್ಲ ಇನ ಕೊಟ್ಟಿಲ್ಲ ಕೊಡಬೇಕಾಗ್ತದೆ ಮತ್ತೆ ಇರ್ಮ ಮಾಡ್ತೇನೆ.
ಹಾ